ಹಲೋ
ಹಲೋ
ಕೇಳಿಸಿಲ್ವಾ
ಹಾ ಕೇಳಿಸತಿದವರು
ಏನ್ ಮಾಡ್ತಿದೀರ ಅವರು
ಏನಿಲ್ಲ ಅವರು ಹಿಂಗಗೆ ಆಚೆಗಡೆ ಓಡಾಡ್ತಿದ್ದೆ
ಹ್ಮ್ ಊಟ ಆಯ್ತಾ
ಆಯ್ತು ಬ್ರೋ ನಿಮ್ದು
ನಮ್ದು ಅಯ್ತು ಬ್ರೋ ಮತ್ತೇನ್ ಬ್ರೋ ಸಮಾಚಾರ ಮನೆ ಕಡಲ್ಲ ಚೆನ್ನಾಗಿದಾರ ಬ್ರೋ ಅಪ್ಪ ಅಮ್ಮ ಹಾ ಚೆನ್ನಾಗಿದಾರೆ ಬ್ರೋ ಏನ್ ಬ್ರೋ ತುಂಬಾ ದಿನದ್ ಮೇಲೆ ಮಾಡಿದ್ದೀರಾ
ಹ ಹಗೆಲ್ ಒಂದ್ಸವಲ್ಪ ಕೆಲ್ಸದ ಬಿಸಿ
ಹಾ ಹಾ ಹೌದಾ ಹ್ಮ ಮತ್ತೇನ್ರು
ಮತ್ತೆಲ್ಲ ಹೇಳ್ಬೇಕ ಬ್ರೋ ಹೆಂಗ್ ನಡೀತಿದೆ ಎಕ್ಸಾಮ್ ಪ್ರಿಪರೇಷನ್ ಎಲ್ಲ
ಎಲ್ಲ ಎಲ್ಲ ಪರವಾಗಿಲ್ಲ ಅವ್ರ ಓದಿ ಓದ್ತಿದೀವಿ
ಹಾ ಹಾ
ಬ್ಯುಸಿದ್ದ್ವಿ
ಹಾ ಹಾ ಆತರ
ಹ್ಮ್ ನೀವೇನ್ ಮಾಡ್ತಿದೀರ ಅವರು
ಏನಿಲ್ಲ ಅವರು ನಿಗೆ ಒಂದ್ ಸ್ವಪ್ಪ ಇವಾಗ ಜಷ್ಟ ಕೆಲ್ಸ ತಿಿನ ಬಂದೆ
ಹಾ ಹಾ
ಮಾಡಿ ಇವಾಗ ಇಲ್ಲ ಆಚೆಡೆ ಓಡಾಡ್ತಿದ್ದೀನಿ
ಹೌದೇನ ಬ್ರೋ ನಾನು ಉದ್ದಲ್ಲಿ ಇನ್ನೇನ್ ಮಲಕೋಬೇಕು ಇವಾಗ ಒಂದ್ ಸ್ವಲ್ಪ ನೀ ಫೋನ್ ಮಾಡ್ ನಾನ ನಿನ್ನ ಸ್ವಲ್ ವಾಕಿಂಗ್ ಮಾಡ್ತಿದ್ದೆ
ಹಾ ಹಾ ಹಾ
ಹ್ಮ್ ಮತ್ತೇನ್ ಬ್ರೋ ನಾವ ಅನ್ನ ಸಾರ್ ಬ್ರೋ
ಹ್ಮ್ ಹ್ಮ್
ನಾಸ್ಟ್ಲಗರ್ತೀವಲ್ಲಾ
ಹಾ
ಹ್ಮ್ ಅನ್ನ ಸಾರೆ ಬ್ರೋ
ಹ್ಮ್ ಮತ್ತೆ ಊರ್ ಕಡೆ ಹೋಗೋದು
ಊರ್ ಕಡೆ ಬ್ರೋ ಇನ್ನೊಂದು್ ಟೂ ವೀಕ್ಸ್ ಆಗುತ್ತೆ ಎಕ್ಸಾಮ್ ಎಲ್ಲ ಮುಗಿತಲ್ಲ
ಹಾ ಹಾ
ಅದಕ್ಕೆ
ಮತ್ತೆ ಬ್ರೋ
ಎಲ್ಲ ನೀವ ಹೇಳ್ಬೇಕು
ಮತ್ತೆ ಬ್ರೋ ಏನ ಜಿಮ್ ಬೇರೆ ಹೋಗ್ತಿದೀರಂತೆ
ಹಾ ಬ್ರೋ ಆಯ್ತು ಒಂದ್ ವರ್ಷ ಆಯ್ತು ಹೋಗಿ
ಹಾ ಹಾ
ಹ್ಮ್
ಹೆಂಗೆ ಏನು
ನೀ ಸೇರ್ಕೋಬೇಕಿತ್ತ
ಬಟ್ ಈಗ್ಲೇ ಸೇರಲ್ಲ ಇನ್ನೊಂದು ಸ್ವಲ್ಪ ಲೇಟು
ಹೌದಾ ಬ್ರೋ
ಅಂದ್ರೆ ನೀವ ಅಂದ್ರೆ ಇದಂದ್ರೆ ಸಣ್ಣ ಇದ್ದೀರಾ ದಪ್ಪ ಇದ್ದೀರಾ ಹೌದಾ ಅಂದ್ರೆ ನೀವು ನೀವಂದ್ರೆ ನೀನ್ ಬಾಡಿ ಮಾಡ್ಬೇಕಾ ಇಲ್ಲಾಂದ್ರೆ ಸ್ವಲ್ಪ ಲುಕ್ಕ ಕಾಣ್ಬೇಕಾ ಅಂದೆ ಒಂದ್ ಸ್ವಲ್ಪ ದಪ್ಪ ಆದ್ರೆ ಸಾಕು ಕೆಲವ್ರಿಗೆ ನೋಡಿ ಕಾಂಪಿಟೇಷನ್ ಮಾಡ್ಬೇಕು ಒಂದಿರುತ್ತೆ ಕೆಲವ್ರ ದಪ್ಪ ಆಗ್ಬೇಕು ಒಂದಿರುತ್ತೆ ಕೆಲವರಿಗೆ ಬಾಡಿ ಅಂದ್ರೆ ಮಜಲ್ಸ ಎಲ್ಲ ತರ್ಬೇಕು ಅಂತಿರುತ್ತೆ
ನನಗ್ ಆ ತರ ಅಂದ್ರೆ ಕಾಂಪಿಟಷನ್ಗೆಲ್ಲ ಅಂತೆಲ್ಲ ಬೇಡ ಚನ್ನಾಗ್ ಲುಕ್ ಕಾಣೋತರ ಅಷ್ಟೇ ಇದ್ರೆ ಸಾಕು
ಹಾ ಹಂಗ ಬ್ರೋ ಅಂದ್ರೆ ಅದಕ್ಕೆ ನೀವು ಅಂದ್ರರೆ ಬಲ್ಕಿಂಗ್ ಮಾಡ್ಬೇಕು
ಮಾಡ್ಬೇಕು ಬ್ರೋ ಮಾಡ್ಬೇಕು
ಬಲ್ಕಿಂಗ್ ಮಾಡ್ಬೇಕು ಅಂದ್ರೆ ಯಾವ್ತರ ಅಂದ್ರೆ ಫುಡ್ ನ ಅಂದ್ರೆ ತಿಂದರಲ್ಲ ನೀವೀಗ ಊಟ ಮಾಡ್ತಿೀರ ಅದ್ರೆಲ್ಲ ಪ್ರೋಟೀನ್ಸ್ ಇಂಟೆ ಪ್ರೋಟೀನ್ ಎಲ್ಲ ಹಾಕೋಬೇಕು
ಅದೇ ಪ್ರೋಟೀನ್ ಇಂಟೆಂಗ್ ಜಾಸ್ತಿ ತಗೊಬೇಕು
ಬಾಡಿ ಐವತ್ತು ಬಾಡಿ ವೇಟ್ ಇದ್ರೆ ಒಂದು ನೂರು ಗ್ರಾಮ್ ದಿನಕ್ಕೆ ಪ್ರೋಟೀನ್ ತಿನ್ಬೇಕು ನೀ ನಾನ್ ವೆಜ್ ವೆಜ್ ನೀನು
ನಾನ್ ವೆಜ್ ಅಂದ್ರೆ ನೀವು ಅಂದ್ರೆ ಈ ಚಿಕನ್ ಬ್ರೆಸ್ಟ್ ಒಂದ್ ಚಿಕನ್ ಬ್ರೆಸ್ಟ್ ತಿಂದ್ರೆ ಒ ಒಂದ್ ತರ್ಟಿ ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ ಪನೀರು ಟೋಫು ಆಮೇಲೆ ಸೋಯಾಬೀನ್ಸ್ ಇದನ್ನ ತಿಂದ್ರು ಒಳ್ಳೆ ಪ್ರೋಟೀನ್ ಸಿಗುತ್ತೆ
ಹಲೋ ಆಮೇಲೆ ಮೊಟ್ಟೆ ನೋಡು ಬ್ರೋ ಈಸಿ ಸಿಗುತ್ತೆ ಮೊಟ್ಟೆ
ಹ್ಮ್
ಕೇಳಿಸಿಲ್
ಅದೇ ಬ್ರೊ ಮಾಡಕ್ ಮಾಡ್ಬೇಕು ಮಾಡ್ಬೇಕು ಬ್ರೊ ಬಲ್ಕಿಂಗ್ ಮಾಡ್ಬೇಕು
ಹ್ಮ ಅಂದ್ರೆ ಈ ತರ ಅಂದ್ರೆ ಹೋಗ್ತಿ ಅಂದ್ರೆ ಕರೆಕ್ಟ ವರ್ಕೌಟ್ ಮಾಡು ಹಾ
ಅದೇ ಸ್ವಲ್ಪ ಕೆಲ್ಸದ ಇದಿದ್ಯಲ್ಲ ಅದ್ರಿಂದಾಗಿ ಹೋಗತ
ಬ್ರೋ ಈ ಕೆಲ್ ಹಾ ಕೆಲ್ಸ ಇರುತ್ತಲಾ
ಹೌದು
ಅಂದ್ರೆ ನೀನು ನೀನ್ ಪ್ರೋಟೀನ್ ಟ್ಯಾಗ್ ಮಾಡೋಕ್ಕಾಗಲ್ಲ ಅಂದ್ರೆ ನೀನು ವೇ ಪ್ರೋಟೀನ್ ತಗೋಬೋದು ನೋಡು
ಹ ಹ್ಮ್ ಅದೇ ಅದೇ ತರ ಮಾಡೋಣಂತ ಪ್ಲಾನ್ ಇದ್ ಮಾಡ್ಕೊಂಡಿದ್ದೀನಿ
ಅಂದ್ರೆ ಅದೇ ಮಿಲ್ಕ್ ಪ್ರಾಡಕ್ಟ್ ಅದು ಮಿಲ್ಕ್ ಪ್ರಾಡಕ್ಟ್ ಅಲ್ವಾ ಅದು ಹ್ಮ್ ಆಮೇಲೆ ಕ್ರಿಕೆಟಿನ್ ತಗೋ ಜಿಮ್ಗೆ ಹೋಗ್ತೀನಿ ಅಂದ್ರೆ
ಹ್ಮ್ ನನ್ ಜಿಮ್ ಈಗ್ಲೆೇ ಜಾಯ್ನ್ ಆಗಲ್ಲ ಸದ್ಯಕ್ಕೆ ಈ ಪ್ರೋಟೀನ್ ತಗೊಂಡ್ಂಬೆಕ್ ಆಸ್ ಹ
ಪ್ರೋಟೀನ್ ತ ಬ್ರೋ ಅಂದ್ರೆ ಸೆಟಿಫೈಡ್ ಆಯ್ ರದು ಆಮೇಲೆ ಸೀಲಿ ಇರದ್ ತಗೊಳಿ ಅಂದ್ರೆ ನಾನ ಟೈಮಲ್ಲಿ ಫೋನ್ ಮಾಡು ನಾನು ಸಜೆಸ್ ಮಾಡ್ತೀನಿ
ಹ್ಮ ಸರಿ ಬ್ರೋ ನೀವ್ ಯಾವುದು ಬ್ರೋ
ಅದು ನಾನು ತಗೋತೀನಿ ಕ್ರಿಯೇಟಿನ್ ಎಲ್ಲ ಫೇ ನನ್ಗೆ ಆ ಟೈಮಲ್ಲಿ ತಗೋತೀರ ಅಂತ
ಹ್ಮ್ ಹ್ಮ್ ಹ್ಮ್
ಅಂದ್ರೆ ಎನ್ ಗೊತ್ತಾ ಕ್ರಿಯೇಟಿವನ್ ಅಂದ್ರೆ ನೀವ್ ಈಗ ಮೊಲ್ ನಿಮ್ಗೆ ಸ್ಟ್ರೆಂತ್ ಇರುತ್ತಲ್ಲಾ
ಹ್ಮ್
ಅಂದ್ರೆ ಇವಾಗ ನಿಮ್ ಮಜಲ್ ಇರುತ್ತೆ ಅನ್ಕೊಳ್ಳಿ ಅದ್ರದಲ್ಲಿ ವಾಟ್ರ್ ಇಂಟ್ಯಾಕ್ ಕೊಡುತ್ತೆ ಎ ಎನರ್ಜಿ ಕೊಡುತ್ತೆ
ಹಾ ಹಾ
ನೀವು ಜಿಮ್ ಅಲ್ಲಿ ಅಂದ್ರೆ ಜಾಸ್ತಿ ಹೊತ್ತು ಆರಾಮಾಗಿ ವರ್ಕೌಟ್ ಮಾಡ್ಬಹದು
ಹಾ ಹಾ ಹಾ
ಈ ಕ್ರಿಯೆ ಅಂದ್ರೆ ಈ ಪ್ರೋಟೀನ್ ಅಂದ್ರೆ ಈ ನಾರ್ಮಲ್ಲು ಇಷ್ಟು ಪ್ರೋಟೀನ್ ತಿನ್ಬೇಕು ನೀನ್ ಇವಾಗ ವೆಜ್ ಅನ್ಕೋ
ಹ್ಮ
ನೀನ್ ಇವಾಗ ಅಂದ್ರೆ ನಾನ್ ವೆಜ್ ಅಲ್ಲಿ ಇರೋ ಪ್ರೋಟೀನ್ ನಿನ್ ವೆಜ್ ಅಲ್ಲಿ ಸಿಗುತ್ತೆ ಆದ್ರೆ ನೀನ್ ಕೆಲ್ಸಕ್ಕೆ ಹೋಗ್ತಿರ್ತಯ ನಿನಗೆ ಅಷ್ಟ ಇದನ್ನ ಅಂದ್ರೆ ಆ ಟೈಮಿಗೆ ನಿನಗೆ ಪ್ರೋಟೀನ್ ಟ್ಯಾಕ್ ಮಾಡಕ್ಕ ಆಗಲ್ಲ
ಹಾ
ಅದ್ರಿಂದ ಇ ವೇ ಪ್ರೋಟೀನ್ ಎ ಯೂಸ್ ಮಾಡ್ತಾರೆ ಪ್ರೊ ಆಮೇಲೆ ಆಮೇಲೆ ಇದೆಲ್ಲ ನಾರ್ಮಲ್ ಆ ಎಲ್ಲ ಜಿಮ್ ಹೋಗ್ತಾರೆ ಯೂಸ್ ಮಾಡ್ತಾರೆ
ಹಾ ಹಾ
ಹ್ಮ್ ಈ ತರ ಅಂದ್ರೆ ಈ ಪ್ರೋಟೀನ್ ಇರುತ್ತಲಾ ಈ ಅಂದ್ರೆ ಇದು ಅಂದ್ರೆ ಮಸಲ್ ರಿಕವರಿ ಗ್ರೋತಿ ಗೆ ಬಹಳ ಎಲ್ಪ್
ಹಾ ಹಾ
ಬ್ರೋ ನೀನ್ ಜಿಮ್ಗೆ ಹೋಗ್ತೀನಿ ಅನ್ಕೋ ಒಂದ್ಸಲಿ
ಹ
ನೀನ್ ಆಮೇಲ್ ನೋಡು ಅಂದ್ರೆ ನಿನ್ಗೆ ಏನಂಂತರ ನಿನಗ್ ಹೋಗ್ಬೇಕ್ ಕುುಡಲಿ ಹೋಗ್ಬೇಕು ಅನ್ಸುತ್ತೆ ನಿನಗದು ರೂಢಿಯಗುತ್ತೆ
ಅದೊಂದ್ ಸ್ವಲ್ಪ ರೂಢಿ ಆಗಂಟ ರ ರೊಟೀನ್ ಅದೈದುಾದ್ಮೇಲೆ ಸರಿ ಹೋಗುತ್ತೆ
ನೀವ್ ಎಸ್ಟ್ ಕೆೇಜಿ ಇದೀವಗ
ಇವಾಗ ಒಂದು ಫಿಫ್ಟಿ ಫೈವ್ ಇದೀನ್ ಬ್ರೊ
ಹ ಅಂದ್ರೆ ನೀನ್ ಅಂದ್ರೆ ದಪ್ಪ ಆಗ್ತಯಾ ಬ್ರೋಾನನ್ ಹೇಳ್ದನ್ ಕರೆಕ್ಟ ಫಾಲೋ ಮಾಡಬ್ರೋ
ಅಂದ್ರೆ ಒಂದ ನಿನ್ ಮ್ಯ ಮ ಅಂದ್ರೆ ಒಂದು ನೂರು ಗ್ರಾಮ್ ಪ್ರೋಟೀನ್ ತಿನ್ನೋಕ್ ಸ್ಟಾರ್ ಮಾಡುವ ಅಂದ್ರೆ ತಿನ್ನ ಮೀಲಲ್ಲಲ್ಲ ಒಂದ್ ಈಗ ಎಷ್ಟು ದ ಒಂದ ದಿನ ಒಂದು ಒಂನ್ ಟೈಮಲ್ಲಿ ಒನ್ ಫ್ಟಿ ಗ್ರಾಮ್ ಟೂ ಹಂಡ್ರೆ ಗ್ರಾಮ್ ತಿನ್ನು
ಹ್ಮ್
ಸ್ವಲ್ಪ ಚಿಕನ್ ತಿನ್ನು ಆಮೇಲೆ ಅಷ್ಟೊಂದದ್ರ ಆಮೇಲೆ ಡೈಲಿ ಬೆಳಿಗ್ ಓಡ್ಸ್ ದಿನ ಸ್ಟಾರ್ಟ ಮಾಡು ಆಮೇಲೆ ಬ್ರೋ ಇದು ಫಿಶ್ಲ್ ತಳ ಸ್ಟಾರ್ಟ್ ಮಾಡು
ಷಾ ಇಲ್ಲ ಬ್ರೋ
ಹಾ ಫಿಶ್ಲು ಬಾಳ ಎಲ್ಪು ಹಲೋ
ಹ ಬ್ರಾ ಚೆನ್ನಾಗಿರೋದ್ ನೀವ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿ ಬ್ರೋ
ಹೆಸ್ರು ಹೇಳಕಾಗಲ್ಲ ಇ್ ಹೇಳ್ತಿನಿ ಹೇಳ್ತೀನಿ ಫಿಶ್ ಆಯಿಲ್ ತಗೊಳ್ಳಿ ಫಿಶ್ ಆಯಿಲ್ಂದ ಏನ್ ನ್ಯೂಸ್ ಅಂದ್ರೆ ನಿಂದು ಲೆಗ್ಸ್ ಇರುತ್ತಲ್ಲ ಲೆಗ್ಸ್ ಕೈ ಕಾಲು ಎಲ್ಲ ಏನಾದ್ರು ನಿನಗೆ ವರ್ಕೌಟ್ ಮಾಡಿ ಏನಾದ್ರು ಪೇನ್ ಗಿನಿನ್ ಆದಾಗ ಅದು ಕಮ್ಮಿ ಮಾಡುತ್ತೆ
ಹ ಅಂದ್ರೆ ರಿಕವರಿಗ್ ಎಲ್ಪ್ ಮಾಡುತ್ತೆ
ಹಾ ರಿಕವರಿ ಎಲ್ಪ್ ಮಾಡ್ತೆ ಆಮೇಲೆ ಫಿಶ್ ಆಯ್ಲಿಂದ ಗ್ಲೋನು ಆಗುತ್ತೆ ಬ್ರೋ ಮ ಮುಖ ಗ್ಲೋ ಬಾಳ ಗ್ಲೋ ಆಗುತ್ತೆ ಆಮೇಲೆ ಹ ಅಂದ್ರೆ ಏರ್ಗೂ ಬಹಳ ಒಳ್ಳೇದು ಫಿಶಲ್ಲಿ ಒಳ್ಳೇದುಬ್ರು ಆಮೇಲೆ ವಿಟಮಿನ್ಸ್ ಸೆರಮಿನ್ಸ್ ಬರುತ್ತದೆ
ಹಾ ಹಾ
ಹ ಇವೆಲ್ಲ ಬಹಳ ಒಳ್ಳೇದು ಅಂದ್ರೆ ನೀನ್ ಇವೆಲ್ಲಾ ಹೆಂಗ್ ರಿಸಲ್ಟ್ ತೋರ್ಸುತ್ತೆ ಅಂದ್ರೆ
ಹ್ಮ್
ಇನ್ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡಿದ್ರೆ
ಹಾ
ನಿನಿಗಿ ತೋರಿಸುತ್ತೆ ಅಂದ್ರೆ ಇವಾಗ ನೀನ್ ಹೋಗಿ ಒಂದು ಟು ಮಂತ್ಸಿಗೆ ನೀನ್ ತೋರ್ಸಲ್ಲ ಹೊರ್ಗ ನನ್ಗೆ ಬಾಡಿ ಬರಲ್ಲ ಬಂದು ಒಂದ್ ಸ್ವಲ್ಪ ವರ್ಕೌಟ್ ಮಾಡ್ಬೇಕು ನೀನು
ಹಾ ಹಾ ಆ ತರ
ಹ್ಮ್ ಹಂಗೆ
ಅದೇಬ್ಬರು ಜಾಯ್ನ್ ಆಗ್ಬೇಕು ಅಂತಿದೀನಿ ಇನ್ನೊಂದ ಸ್ವಲ್ಪ ಲೇಟ್ ಇನ್ನೊಂದ ಮೂರ್ ನನಾಲ್ಕ್ಂಗಳು ಲೇಟ ಆ ಜಾಯ್ನ್ ಆಗೋದು
ಹ್ಮ ಹಂಗಂದ್ರೆ ಆಗಲ್ಲ ಬ್ರೋ ನೀನ್ ಹೋಗಬ್ರೋ ಇನ್ನೊಂದ್ ವಾರದಲ್ಲಿ
ಟ್ರೈ ಮಾಡ್ತಿದ್ದೀನಿ ಬ್ರೋ ಅದ ಕೆಲ್ಸದಿದ್ದಿದೆ ಕೆಲ್ಸ ಬಸಿ ಅದ್ರಿಂದ ಹೋಗಕೆ ಆಗ್ತಿಲ್ಲ ಅಷ್ಟೇ
ಹಾ ನೀನ್ ಇವಾಗ ಏನ್ ಮಾಡ ನೀನ್ವಾಗ ಏನ್ ಮಾಡ ಗೊತ್ತ ಬ್ರೋ
ಹಾ
ಹಾ ಹಾ ಹಾ ಅಂದ್ರೆ ಇವಾಗ ನೀನು ಅಂದ್ರೆ ನೀನ್ ನಾನ್ ಹೇಳೋದೇ ಕರೆಕ್ಟ್ ಪ್ರೋಟೀನ್ ಎಲ್ಲ ತಿನ್ನ ಸ್ಟಾರ್ಟ್ ಮಾಡು ಈಗ ನೀನು ದಿನಗೊಂದ್ ಬರೀ ರೈಸೆ ತಿನ್ನೋದಲ್ಲ ಸ್ವಲ್ಪ ಅಂದ್ರೆ ಏನು ಯಾವತರ ಅಂದ್ರೆ ಈ ಕಾಳು ಸೊಪ್ಪು
ಹಾ ಹಾ
ಆಮೇಲೆ ಈ ಅಂದ್ರೆ ನೀನ್ ಪ್ರೋಟೀನ್ ಸೋರ್ಸ್ ಎಲ್ಲ ತಿನ್ನ ಸ್ಟಾರ್ಟ್ ಮಾಡು ಆಮೇಲೆ ಬ ಕಾರ್ಬೋಹೈಡ್ರೇಟ್ ಈ ತರ ಅಂದ್ರೆ ರೈಸ ಮುದ್ದು
ಹಾ ಹಾ ಹಾ
ಅಂದ್ರೆ ಇವಾಗ್ ನಾವು ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಸ್ಯಾಂಡ್ವಿಜ್ ಬರ್ಗರ್ ಎಲ್ಲ ಆಗಲ್ಲ
ಹ್ಮ್
ಅದ್ರಿಂದ ನ ಹೇಳ ಕೇಳಿಸಕೊಂಡು ಅಂದ್ರೆ ದಿನ ಅಂದ್ರೆ ಒ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಇ ಸ್ಟೆಪ್ ಕಂಪ್ಲೀಟ್ ಮಾಡ್ಬೇಕು
ಹ
ಅಂದ್ರೆ ಹು ಅಂದ್ರೆ ಈ ನೀನ್ ವರ್ಕೌಟು ಹಂಗೆ ಕನ್ಸಯುಸಿ ಆಗ್ ಮಾಡು
ಹ್ಮ್
ಈ ಕ್ರಿಯೇಟೀನ್ ಪ್ರೋಟೀನ್ ಅಷ್ಟ ನೆಸಸರಿ ಇದೇ ಆದ್ರೆ ಅಷ್ಟೊಂದು ಇಲ್ಲ ನಿ ಇ ಕ್ರಿಯೇಟಿನ್ ತಗೊ ನಾ ಹೇಳೋದು
ಹಾ ಹಾ
ನಾನ್ವೆಜ್ ಅಂತ ಎ ಕ್ರಿಯೇಟಿನ್ ತಗೋ
ಹ್ಮ್
ತೆ ಇನ್ನೇನ್ ಇಲ್ಲ
ಮತ್ತೆ ಬ್ರೊ
ಏನಿಲ್ಲನೀನ್ ಹೇಳ್ಬೇಕು
ಏನ್ ಹೇಳಡು ಬ್ರೋ ನಾವು
ಹ ಹೌದು ಕೆಲ್ಸ
ನೀವು ಜಾಯ್ನ್ ಆಗಿ ಎಸ್ಟ್ ಎಷ್ಟ್ ತಿಂಗ್ಲ್ ಆಯ್ತು ಬ್ರೋ
ಅ ಏನಾಗ ಒಂದ್ ಇನ್ನೊಂದ್ ಮಂತ್ ಬ್ರೊ ಒಂದ್ ವರ್ಷ ಆಗುತ್ತೆ
ಹಾ ಹಾ
ಸಣ್ಣ ಇದ್ದೆ
ಹಾ
ಇವಾಗ ಒಂದ್ ಸಿಕ್ಸ್ ಟು ಸೆವೆನ್ ಕೆಜಿ ದ ಒಂದ್ ಸ್ವಲ್ಪ ಬನ ದಿಂದ ದಪ್ಪ ಆಗಿದ್ದೀನಿ
ಅದ್ರೆ ಬಲ್ಕಿಂಗ್ ಮಾಡಿದೀರ ನೀವುನು
ಹ್ಮ ನಾನು ಸ್ಟಾರ್ಟಿಂಗ್ ಬಲ್ಕಿಂಗ್ ಮಾಡಿದ್ದಿ ಇವಾಗ ಒಂದ್ ಸ್ವಲ್ಪ ಕಾಂಪಿಟೇಷನ್ಗೆ ರೆಡಿ ಆಗ್ತಿದೀವಿ
ಮತ್ತೆನ್ ಬ್ರೋ
ಮತ್ತೆ ಇನ್ನೇ ನು ಇನ್ನೆ ಏನ್ ಮಾಡಿದ್ರು ಕೆಲ್ಸದ್ದು ಬಿಸಿ ಯವು ಇವು ಹಂಗೆ ಆಗ್ಬಿಟಿವಿ ಫುಲ್ ಬಿಸಿ ಆಗ್ಬಿಟ್ಟಿದ್ದೀನಿ
ಹಾ
ಹ್ಮ
ನನ್ಗೊಂದ್ ಸ್ವಲ್ಪ ಈ ಕೆಲ್ಸ ಐತ್ ಬ್ರೋ ಹೊರಗಡೆ ಹೋಗ್ತಿದ್ದೆ ಮತ್ತೇನ್ ಬ್ರೋ
ಮತ್ತ ಇನ್ಏನಿಲ್ಲಬ್ರೋ
ನನ್ಗು ಮಿಸ್ ಕಾಲ್ ಬೇರೆ ಬಂದ್ಬಿಟ್ಟಿದ್ದಲ್ಲಾ ನೀವ್ ಬೇರೆ ಅದೇ ಟೈಮ್ ಮಾಡಿದರ ಒಳ್ಳೆ ಕೆಲ್ಸ ಆಯ್ತು
ಹಾ ಹಾ ಆತರ
ೀನ ಮತ್ತೆಫೋನ್ ಮಾಡ್ತಿನಿ ತಾಳಿ
ಹಾ ಸರಿ ಬ್ರೋ ಬಾಯ್